ಹಲೋ
ಹಲೋ
ತ್ತಿಲ್ಲ
ಆ
ಏನು
ಆ ಹಲೋ ಹಲೋ
ಹಲೋ ಕೇಳ್ತಿಲ್ಲ.
ಹಾ ಕೇಳಾರಪ್ಪಾ
ನೀ ಮಾತಾಡೋದ್ ಏನ್ ಕೇಳಲಾಗನ ಅದಕ್ ಅಂದೆ.
ಆ
ಹ್ಮು
ಎಲ್ಲದಿ
ವರಾ ಕುಂತೆ ಸುಮ್ಮ್ ಹೊಲಕ್ ಹೋಗ್ಬೇಕ್ ಈಗಾ. ಆ ಮದೆ ತಜೆಲ್ಲ ಸ್ರ್ಲ್ಪ ನೇವು ತೊಂಬರ ಹೋಗುವೆ ನೋಡ್ಕೊ್ ಬರಕ್ ಹಂಗೆ ಸ್ವಲ್ಪ ದನ ವಳ ಬುಕ್ಕಾನ್ ಾರ ಕೈಿ ಬಡ್ತಿದರಿ ಒಂದ್ಸರದಾಗ ಹಾ ಮತ್ರ
ಇವಾಗ ಬಂದೀನಿ ಆಸ
ಆಾ
ಹಸಲ್ಕ್ ಬಂದನ್ಪ ಅಂದ ಇವಾಗ
ಏನ್ ಮಾಡತ್ ದೊಡ್ಡ ರಾಷ್ಟಲಾಗ ಆವಾಗೆಲ್ಲ ಯಾವನ
ಹ್ಮ ಯದಾರ ಹಾ
ನಿನ್ ಫ್ರೆಂಡ್ಸ್ ಯಾರಾದಾರಪ್ಪ ಹುರ್ಗ ಯಾರಂದ
ಹದಾರ
ಅದಾರ ದೇವು ಅವ್ರ ಯಾರನು
ದೇವ ಅದ
ಹ್ಮ್ ಹ್ಮ್
ಹಾ
ಮತ್ತೆಲ್ಲ ಊಟ ಹೊಸಲ್ಲ
ಹೊಟಾ ಮನ್ಯಾಗ ಮಾಡ್ತನ
ಹ್ಮ್ ಹ್ಮ್
ನಿಮ್ದು
ಊಟಾ ಆಗೆದಾ ಬಂದಿದೆ ಮಳಿ ಮನೆಗಂಡ್ ಆಗಾದಾಉರಾಗ
ಹಾ
ಸ್ವಲ್ಪ ಮುಸಗಿಟಂಗ ಆಗದ ಮಳೆ ಬರ್ತದ ಹೆಂಗ್ ಮಾಡ್ತದ ಇವತ್ನ
ಹ ಹ ಆದ್ ಬಸರಿ ಗಿಡ
ಅಲ್ಲಿ ಮುಸ್ಕಟ್ಟದ
ಹ್ಮ
ಮಳಲ್ಲ ಬರಬೇಕು ನೋಡಪ್ಪ ಇವತ್ತು ಸ್ವಲ್ಪ
ಹೆನ್ ಮಾಡ್ತದಾನ
ನಿನ್ನೆ ಅಂತರ ಬರ್ಲಿಲ್ಲ ನೀನ್ ಬಂದದ ನಿಮ್ಮರಗ
ಇಲ್ಲ ಇಲ್ಲ
ಬಂದಿಲ್ಲ ನು
ಹಾ ಹಾ
ಮತ್ತೇನ್ ನಡ್ದಲ್ಲೆ
ಏನ ಸುಮ್ನೆ ಮಲ್ಕೊಂಡಿದ್ದೆ
ಗ್ರೌಂಡ್ ಸಣ್ಣದಲ್ಆ ಕ್ರಿಕೆಟ್ ಕಬಡ್ಡಿಆಡುದ್ರಲ್ಲ ಹಾಸ್ಟೆಲ್ದಾಗ
ನಾ ಹಾಷ್ಟೇಲ್ ಈಲ್ಲ ಲೋಕಲದಾಗ ಕ್ರಿಕೆಟ್ ಆಡ್ತಾರಪ್ಪ ಸಾಯಂಕಾಲ ಇಲ್ಲ ಅವ್ರ್ದ ಟಿಮ್ ಇರುತ್ತಲ್ಲ
ಹ ಹ ಕರ್ಕೊಲ್ಲ ನಿನ್ನ ಹೋದ್ರು ಹೊಸದಾಗಿ
ಏನೋ ಗೊತ್ತಿಲ್ಲ ನಾನ್ ಕೇಳಿಲ್ಲ
ನಿಮ್ಮ್ ಊರಗ ಆಡ್ತಾರ
ನಮ್ಮೂರ ಗ ಇಲ್ಲ ಇವಾಗಾಡಲ್ಲ
ನಿಮ್ಮಲ್ಲಿ ಟೂರ್ನಮೆಂಟ್ ಅದು ಆಡುಸ್ತಾರ ನಿಮ್ಮ ಟೂರ್ನಮೆಂಟ್ನ ಅಲ್ಲಿ ಇಗ್
ಹ್ಮ್ ಈಗ್ ಆಡಸ್ತಾರ್
ಹ್ಮ ನೀ ಕ್ರಿಕೆಟ್ಲ್ಲ ಆಡಿದೆಲ್ಲ ಒಂದು ಸರ್ತ್ಯನ
ಹ್ಮ್ ಒಂದಲ್ಲಗಾಡ ನಾ
ಒಂದೆ ಕಡೆ ಆಡಿದನು
ಹ್ಮ
ಹ್ಮ್ ಹ್ಮ್ ಹ್ಮ್ ಬಾಲಿಂಗ ಬಾಲ ಬ್ಯಾಟಿಂಗಾ
ಬ್ಯಾಟಿಂಗ್
ಹೌ
ಹ್ಮ
ಪುಟ್ಟಪಟ್ಟ ಇಂಟ್ರೆಸ್ಟ್ ಹೋಗಿದ ಯಾವುದರಾಗ ಹುಡುಗರು ಆಡಲ್ಲ
ಹ್ಮ ಹಾ
ಹ ಬರ್ತಾ ಬರ್ತಾ ಇದದಂಗೆಲ್ಲ ಇಂಟರೆಸ್ಟ್ ಹೋಗಿ ಬಿಡತದಲ್ಲ ಎಲ್ಲಕ್ಕ ಮೇಲೆ ಆಟದ ಮೇಲೆ
ಹ್ಮ ಹ್ಮ
ಹ್ಮ್
ಅದೇ ಏನು ಮಾಡಕ್ಕಾಗಲ್ಲ
ಹ್ಮ್
ಹಾ
ಟ್ರಿಪಿ ಗೆನ ಏನಾರ ಹೋಗ್ಬೇಕನು ಮತ್ತ
ಹ್ಮ
ಹಾ
ಚೆನ್ನಯರು ಕ್ರಿಕೆಟ್ ಆಡ್ತಾರ
ಇ ಆಡ್ತಿ ವಿ ಹೇಳ್ಬಟ್ರ ಆಡುತ್ತೇನೆ ಅಷ್ಟೇ ಸರಿಯಾಗಿ
ಹೌದಾ
ಹ್ಮ್ ಚನ್ನಾಗಿ ಅದು ಅಪ್ರೂಪ್ ಆಡೋದು ಸಂಡೆ ಸಂಡೇ ಕಮ್ಮಿ
ಅಲ್ಲಿ ಧಾರವಾಡ ಅಲ್ಲಿ ಓದ್ತರಾಇಲ್ಲ
ಹ್ಮ್ ಓತ್ತಿವಿ ಸಂಡೆ ಸಂಡೆ ಬರ್ತೀವಿ ಹೋಗದು
ಧಾರವಾಡದಲ್ಲೇ
ಹ್ಮ್ ಲೋಕಲ್ದ ಆಡ್ತ
ಲೋಕಲ್ ದವ್ರು ಆಡ್ತಾರ
ಹ್ಮ್ ಅ ಕೂಡ ಆಡ್ತ ಹ ನಾನ್ ಬೆಳಗ್ಗೆದ ಒಂದ ಟೀಮ ಐತಿರಿ
ಹ್ಮ
ಅವ್ರ ಅವ್ ಕತ ಆಡ್ತಾರಮ್ಮನ ನಾವ ಒಂದ ನಮ್ಮ ರುಮ್ ಒಂದ ಇಬ್ಬರು ಹಡುಬ್ರ ಇದಿವವಲ್ಲ ಕರ್ಕೊಂಡ್ ಆಡ್ತಾರಮ್ಮನ ನಿಮ್ಮ ಕಡೆ ಮನೆ ಬಿಟ್ಬಿಟ್ಟು ನಾನಡ
ಹೌ
ಹ್ಮ ಸ್ವಲ್ಪ ಊರು ಬಂದ್ಬಿಟ್ಟನಲ್ಲ
ಹಾ
ಅವಳಲ್ಲ ಆಫೀಸ
ಎಡ್ ಸರ್ತವೆ ಅದ್ರಿ
ಹ್ಮ
ಟಿಕಟ್ ಆಡಕ್ ಎಡ್ ಸರ್ ಹೋಗತ್ತುಪ್ಪ ಅಂದೆ ಅಲ್ಲಿ ಎನ್ ಸಾಯಂಕಾಲ ನಾ ಬೆಳಗನಾ
ಆಯ್ತ ಆಯ್ತತ್ರ ಬೆಳಗ್ಗೆ ಹೋಗ್ ಬಿಡದು ಊ ನಾಷ್ಟ ಮಾಡ್ತ್ರ ಬೆಳಗ್ಗೆ
ಹಾ
ಆಯ್ತ ಎಂಟುವರೆಗೆ ಒಂಬತ್ತು ಹೋಗ್ ಬಿಡ್ ಬೆಳಗ್ಗೆ
ಎಂಟೂವರೆ ಒಂಬತ್ತಕ್ಕ
ಈಗ ಒಂದ್ ಗಂಟೆಗ ಎರಡ್ ಗಂಟೆ ತಗ ಆಡದ
ಹಾ
ಎಂತ ನಾಡದವತ್ ಯಡ್ರ ತಕ ಆಡದ ಊಟಕ್ ಬರೋದ ಊಟ ಮಾಡಿ ಮಕೊಂಡ್ ಬಿಡೋದು ನಾಗಾಡ್ಡಿ ತಕ
ಹಾ
ಇಡಲ್ಲ ಐದು ಗಂಟೆಗೆ ತೋಬಡದ
ಎಲ್ಲಿ ಗ್ರೌಂಡ್ ಯಾವ್ದ ಅಲ್ಲಿ
ಅವ ಕೆ ವಿ ಗ್ರೌಂಡ್ ಕರ್ನಾಟಕ ಯನಿವರ್ಸಿಟಿ ಗ್ರೌಂಡ್ ಐತಲ್ಲ ಅದ ಐತಿ ಮತ್ ಮಾಗನ್ ತೋಂತ ಐತಿ ಅದು ಸುತ್ತ ಮತ್ತ ಬೇಲಿ ದೊಡ್ಡ ದೊಡ್ ಬೇಲಿ ಆಕರ ಎಕಡೆ ಹೋಗಲ್ಲ ಬಾಲ್ ಒಳಗ ಅ ಎರಡು ಮೂರ್ ಗೌಂಡಲಿ ಸುತ್ತಮುತ್ತ ಅಂದ್ರ
ಹ್ಮ ಹ್ಮ
ಎಷ್ಟ ಎಷ್ಟ್ ಎಕರೆ ಗೊತ್ತನಾ ಮೂವತ್ ನಾಲ್ತ್ ಎಕರೆ ಗ್ರೌಂಡ್ ಅವಲ್ಲಿ
ಹೌದಾ
ಹಾ ಲೊಟ್ಟ ಲೊಟ್ಟ ಗ್ರೌಂಡ್
ಹಾ ಹಾ
ಹ್ಮ್ ಹೊಡಿಲ ಕಲ್ ಹೊಡಿಲ ಒಂದು
ಹ
ುದ ಯಾಕ ಗಡಕತಾರೆ ಅದಕ್ಕ
ಹ
ಕ
ಹ
ಇಲ್ಲಿ ಬೇದಿನ ಕಳಬೇಕತಾವ ಇಲ್ಲಿ
ಹಾ ಹೊರಬ
ನಾವ ಮುಗಿತ ಕರೆನ್ಸಿ ಹ್ಮ್ ನಾವೇ ಕರೆನ್ಸಿ ಮುಗಿತ ನಾ ಜೀವ ನಾನು ಮಾರ್ಸ ಬತ ನೋಡ ಮಾರ್ಚ್ಬ ಬಿಡ್ದೆ ಇಲ್ಲಾಂದ್ರ ಇಡಲ್ಲ ಹೊಡ್ಸೊಂಡ್ ಬಿಡುತ್ತೆ ಕಡೆ ಹೋಗಿ ಸಿಮ್ ಪೋಟ್ ಮಾಡಸ್ಬೇಕ ಹಲೋ
ಹಾ ಹೌದಾ
ನಾನು ಒದಕ್ ಹೋಗಿದ್ದೆ ಹೊಲ್ಕ ನ್ ನಮ್ಮ ಮಾವ ಹೊಲ್ದಾಗಿದ್ದ ಬುದ್ದಿಪಡಕ್ ಹೋಗಿದ್ನಲ್ಲ ಅವಾಗ ಅವ ಕಾಡ ಮಾಡಕತ್ರ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕುಂತ ಅಲ್ಲೇ ಹೋಗಿ
ಹಾ
ಎ ವೈಪಟ ನವಾ ಎರ್ಟೆಲ್ ದವಾ
ಬರ್ತವ ನೋೊಂಡ್ ನಾಳೆಂಗರು ಅಂದ್ರ
ಇಲ್ಲ ನಾೆ ಮುಗಿತತದೆ ಮುಗಡ್ತ ನಳೆ ಒಂದು ಆನ್ನಡೆ ಮುಗಿತತದೆ ಬೆಳಗ್ಗೆ ಜೂವ ಅಲ್ಲಾ ಯಾವಾಗಷ್ಟ ತಗ ಮುಗತದ
ನಪೊಂದಣ ನಳ
ಮುಂದ ಅಂತವತ್ತ
ಹ
ಕೋಡಿಿ ಬತ್ತಲ್ಲನ ಕೋಡಿ ಹಿಡ್ದ್ರ ಹಿಂಗ ಹೆಂಗ್ ಗಿಡ ನಟಿಗೆ ಕೊಯಕ್ಕಂತ ಏ್ ನಮನ್ ಆಕಾವಾಲ ಮತ್ತ
ದೇವನಲ್ಲ
ಹ್ಮ್
ಹ್ಮ
ಮತ್ತೆ ನಿಶಿಸಿ ಊರಾಗಲ್ಲಿ
ಅವ್ರ ಅಲ್ಲಿ ಏನ ಇಲ್ಲ ಇವಾಗಂದ್ರು ಹಬ್ಬ ಮಿಗತ್ತು ಎಲ್ಲ ಮುಗತ್ತು
ಹ್ಮ್ ತುಂಬಾ ಟ್ಯಾಕ್ರ ತಗೊಂಡಬ ಟ್ಯಾಂಕ್ರ ಕು ಬರಂಗ ಆಗುತ್ತ ಹ್ಮ
ಚ ಕೊಡ ಚನ್ನ ಕೊಡ ಮ
ಏನಡ್ದಲ್ಲಿ ಯಾರ ಮಗಿದ್ದೀವಿ ಹ ಹ್ಮ
ಹಾ
ಯಾರ ಆ ಏನಿಲ್ಲ ಮ್ಯಾಗದ
ಆ ಅೂರ
ಹ್ಮ ಹ್ಮ ಯಾರ ಯಾರ
ನಾನು ಆಶಿವಪ್ಪಾ
ವಿಕಸ್ ಅವರಾರನು ಇ ಮಸ
ನಚ್ಚ ಪರಗಾನ
ಹೌದನಾ ಹ್ಮ್ ಹ್ಮ್
ಇವನು ತ ನನ್ ವಿಕಾಸ ನಮ ಬಾರ ಇದ್ಮೇಲೆ
ಹೌದಣ
ಹಾ
ಕುಡತಗೆ
ಹಾ ಐಗ ಅವತ್ರ ಹು
ಎಲ್ಲಿಗೆ ಬಂಗೂರಿಗೆ
ಎಲ್ಲ ಹೊಡಿತ ಹೋಗಬೋದು
ಹೌ ಸ
ಹಾ ಹಲೋ ಹಲೋ ಹಲೋ
ಹ ನ ಹಾ ಯತ ಹಾ
ಯಾರ ಯಾರಾದ್ರ ಬ್ರಗ
ಯಾರೆಲ್ಲ ಹುಡುಗರಿಲ್ಲ ಆನಂದ ನ ಇಬ್ರೇಕ್ ಹೊಂತಿದೀವಿ ಆನಂದ
ಹಾ
ಹ್ಮ
ಹ ನಗ್ರ ಹೊಂಂತಿದ್ದದು
ಹಾ ಹಾ
ಮತ್ತೆ ನಡ್ದಲ್ಲಿ
ನೀ ಏನ ಎಲ್ಲ ಸಫನ್ ನಕ ಕೊಂ ದಿನಾನ
ಕಂಪ್ಯೂಟರ್ ಆೋಗೋಗಬೇಕು ಸಾಯಂಕಾಲ
ಆತ್ ಸಾಯಂಕಾಲ ಹೋಗಕ್ಕ ಮೂರ್ ಗಂಟೆ
ಹ್ಮ್ ಹ್ಮ್
ನಾಳೆ ಬೆಳಗ್ಗೆ ಹೋಗ್ಬೇಕು ಬೆಳಗ್ಯಿಂದ
ಇನ್ನ ಒಂದ್ ಎರಡು ಒಂದ ತಿಂಗಳು ಹತ್ತ ಎರಡು ತಿಂಳ ಹತ್ತ
ಎರಡು ಜನ ಜಗತ್ತು
ಹೌದಾನ
ಹಾ
ಹ್ಮ್ ಹ್ಮ್ ಮತ್ತೆ ವಾರಲ್ಲ ಆಪಿಸಿ ಕಡ
ಹಾ
ಮತ್ತೆ ಬರದಿಲ್ಲ ಆಫೀಸ ಕಡೆ ಊರ ಕಡೆ
ಏನೋ ಕೆಲ್ಸ ಇದ್ರೆ ಬರ್ತೀನ ಹೊಲ್ದಲ್ಲಿ
ಹ್ಮ್ ಹ್ಮ್
ಅದೇ ಕೆಲ್ಸ ಇವಾಗ ಮತ್ತೇನೆಲ್ಲ
ಹೌದಾನ
ಹ
ಸರಿ ಸರಿ ತೋಪ ಇಡ್ಲ್
ಹ್ಮ ಸರಿ